ನಮಸ್ಕಾರಾರಿ ಯೋಗೇಶ್ ಅವ್ರ ಆರಾಮ್
ನಾವ ಎಲ್ಲ ಆರಾಮೇವ್ರೀ ಊಟ ಎಲ್ಲಾ ಮಾಡಿದ್ರ ನೀವು
ನಿಮ್ಗೆ ಇವಾಗ ಎಷ್ಟ ಆಯ್ತ್ರಿ ನಿಮ್ದು
ಹ್ಮ್ ಚಲ್ ಹಗ ಆಯ್ತರಿ ಏನು ಊಟಕ್ಕೆ
ಹ್ಮ್ ನಮ್ಮಲ್ಲಿ ಒಂದು ಏನು ಆಚರಣೆ ಐತ್ರಿ ನಮ್ಮ ನಮ್ಮಲ್ಲಿ ನಮ್ಮ ಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಆಚರಣೆ ಮಾಡಿದ್ರು
ಅದ ಹಿರಿಯರನ್ನು ಬೀಳ್ ಕೊಡುವ ಸಮಾರಂಭ ಇತ್ರಿ ಅದು ವಿಶ್ವವಿದ್ಯಾಲಯದಲ್ಲಿ ಹಿರಿಯನ್ನು ಬೀಳ್ಕೊಡುವ ಸಮಾರಂಭ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರಣ ನಮ್ಮ್ ಹಾಸ್ಟಲ್ ನಲ್ಲಿ ವಿಧ ವಿಧ ವಾದ ಅಡುಗೆಗಳಗಳನ್ನು ಮಾಡ್ಸಿದ್ರು
ಬೀಳ್ಕೋಡ್ ಸಮಾರಂಭ ಇತ್ರಿ
ಹೌದ ಹೌದು ನಿಜ ಅಶರಣವ್ರೇ
ಎಲ್ಲಾ ಕಾರ್ಯಾಚರಣೆ ಎಲ್ಲ ಮತ್ತೆ
ಕಾರ್ಯಕ್ರಮ ಶರಣವ್ರ ಕಾರ್ಯಕ್ರಮ ಎಲ್ಲ ಚೆನ್ನಾಗಯ್ತು ಹ್ಮ್ ಹ್ಮ್
ಮತ್ತೆ ಸಾಂಸ್ಕೃತಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಇದ್ ಎಲ್ರ
ಹಾ ಸಾಂಸ್ಕೃತಿಕ ಚಟುವಟೆಗಳು ನೃತ್ಯಗಳು ನಾಟ್ಯ ಸಂಗೀತ ಗಾಯನ ಎಲ್ಲಾ ಕಿವಿಕ್ ತಂಪ ತಂಪಾದವು ಒಳ್ಳೆ ಕಣ್ಣು ತಂಪಾದವು ಒಳ್ಳೆ ಚೆನ್ನಾಗಿತ್ರಿ ಇವತ್ತಿನ ದಿನ
ಹ್ಮ್ ಇವತ್ತಿನ ದಿನ ಚೆನ್ನಾಗಿತ್ತು
ಆದ್ರೆ ನಮ್ಮಂತರ್ಗಲ್ರಿ ನಿಮ್ಮಂತರ್ಗ ಚೆನ್ನಾಗದ ನಾವೆಲ್ಲ ಏನು ಬಡವರು ಮಕ್ಕಳು ಬೆಳಿಬೇಕ್ರಿ ಕಾಂಪ್ಲೇಂಟ್ ಕೊಡಸ್ರಿ ನಾವವು
ಹ್ಮ್ ಬಡವರ್ ಮಕ್ಕಳು ನಾವ್ರೀ ನೀವೆಲ್ಲಾ ಶ್ರೀಮಂತ್ರು ಅದಕ ಜಮ್ಗ್ ಗಿಮ್ಮ ಎಲ್ಲ ಹೋಗ್ತೀರಿ ನಾವೆಲ್ಲ ಬಡವರು
ಜಿಮ್ಮು ಜಿಮ್ಮಿಗ್ ಹೋದ್ರೆ ಶ್ರೀಮಂತ್ ಏನ್ರರಿ ದೇಹವನ್ನು ದಂಡಿಸುವ ದಂಡನೆ ಮಾಡುವು ಶ್ರೀಮಂತರ ಆದ್ರೆ ಹೆಂಗ್ರೀ ನಮ್ ವಿಕಾಸ್ ಅವರು ದೇಹ ಮತ್ತು ರನ್ನಿಂಗ್ ಮಾಡ್ತಾರೀ ಅವ್ರೆಷ್ಟು ಶ್ರೀಮಂತ ಆಗಿರ್ಬೋದು ಅವರು ಮೊನ್ನೆ ಇಲನ್ ಮಾರ್ಕ್ಸನ್ ಇಲನ್ ಮಾರ್ಕ್ಸ್ ನ ಸೈಡ್ ಹೊಡಿಯಾಕ್ತ್ರಿದಂತಿ
ಹ ಇವತ್ ನಮ್ಮ್ ಹಾಸ್ಟೆಲ್ ಅಲ್ಲಿ ಊಟ ಚೆನ್ನಾಗಿ ಮಾಡ್ಸಿದ್ರ ನೋಡ್ರಿ
ಹೌದ್ರಿ ಬಾರಿ ಅದ್ಭುತವಾಗಿ ಮಾಡ್ಸಿದ್ರಿ ಪನ್ನೀರು ಚಪಾತಿ ರೊಟ್ಟಿ ಹ್ಮ್ ಆದ್ರೆ ರೊಟ್ಟಿ ಅವು ನಮ್ ಸೈಡ್ ಆದಂಗ ಆಗಲ್ರಿ ಎಲ್ಲಾ ರೊಟ್ಟಿ ಎಲ್ಲ ಅಕ್ಕಿ ರೊಟ್ಟಿ ಟ್ಟಿ ಮಾಡ್ತಾರೀ ಚೆನ್ನಾಗ್ ಆಗಲ್ಲ ಹ್ಮ್ ಸ್ವೀಟು ಬಹಳ ತಿಂದಿದ್ದೀವ್ರಿ ಹಂಗಾಗಿ
ಸ್ವಲ್ಪ ಬಾಯಿ ಸಿಹಿ ಮಾಡಡ್ಕೊಳ್ರಿ
ಹ ಏ ಇಲ್ಲರೀ ಸಿಹಿ ಅದ ಬಾಯಿ ಅಡ್ಕಲ್ಕೆಂದಿವ್ರಿ
ಹ್ಮ್ ಇನ್ನೊ ಸ್ವಲ್ಪ ಸಿಹಿ ಮಾಡ್ಕೊಳ್ರಿ ಹ್ಮ್
ಹ್ಮ್ ನೀವ್ ಚೆನ್ನಾಗಿದ್ರೆ ನಾವ್ ಚೆನ್ನಾಗಿ ಎಕ್ಸಾಮು ಇದು ಪರೀಕ್ಷೆಗೆೆಗೆ ಎಲ್ಲಾ ಓದ್ಕೊಂಡಿದ್ದಿರಿ
ಹ್ಮ್ ಪರೀಕ್ಷೆಗೆಲ್ಲ ತಯಾರಿ ಆಗಿದೀವ್ರೀ ಪರಿಸರ
ತಿನ್ನು ಹ್ಮ ಹೌದ್ರೀ ಕರೆ ಕರೆ ಹೇಳಿದ್ರಿ ನೋಡ್ರಿ ಮುತ್ತಪ್ಪ ಅವರು ನಾವು ತಿನ್ನೋಂತ ಪಾನ್ ಕೊಟ್ಟಟ್ರು ಇವ್ರು ತಿನ್ನಲ್ರಿ ಮುುತ್ತಪ್ಪ ಅವರು
ಹ್ಮ್ ಇದು ಕಾರ್ಯಕ್ರಮ ಸಂದರ್ಭದಿಂದ
ಹ್ಮ್ ಹೌದ ಹೌದು ಇದು ಪರಿಸರ ಪರೀಕ್ಷೆ ತೆಲ್ರಿ ಹ್ಮ್ ಪರಿಸರ ಅಧ್ಯಯನ ಒಳ್ಳೆ ಇದು ನೋಡ್ರಿ ಅದು ಒಳ್ಳೆ ಅದು ರೀ ಇದು
ಹಾ ಅದ್ರಿಂದ ನಾವು ಬಾಳ ಕಲಿತೀವ್ರೀ ನಾವು ಪರಿಸರ ಮಾಲಿನ್ಯ ಆಗೋದು ತಡೆಗಟ್ಟಬಹುದು ಪರಿಸರದ ಸಂರಕ್ಷಣೆ ಹೇಗೆ ಮಾಡುವುದು
ಪರಿಸರದಲ್ಲಿ ನಾವು ಯಾವ ರೀತಿ ಇರಬೇಕು ಪರಿಸರವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು ಹ್ಮ್ ಪರಿಸರ ನಾವು ಬಹಳ ರೀತಿಯಿಂದ ಸಂರಕ್ಷಣೆ ಮಾಡ್ಬೇಕ್ರೀ ವಾಯು ಮಾಲಿನ್ಯ ಹ್ಮ್ ಹ್ಮ್
ನೀರು ಮಾಲಿನ್ಯ ಗಾಳಿ ಮಾಲಿನ್ಯ
ಹ್ಮ್ ಎಲ್ಲಾ ಮಾಲಿನ್ಯ ಆಗ್ಲಾರ್ದಂಗ ತಡಿಬೇಕ್ರಿ ನಾವು
ಹೌದ್ರಿ ನೀವು ಈ ಇಂಗೆ ತಡಿಬೇಕಂದ್ರೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಿರಿ
ನಾವು ಇದು ವಾಯು ಮಾಲಿನ್ಯ ಆದಂತ್ರೆ ಈ ಈಗ ಈಗಂತೂ ಹಲವಾರು ವಾಹನಗಳು ಬಂದಿದ್ದೆ ವಾಹ ಹಲವಾರು ವಾಹನಗಳು ಬಂದಿದ್ದರಿಂದ ಅದರಿಂದ ಹಲವಷ್ಟು ಇಂಗಾಲದ ಆಕ್ಸೈಡ್ ಹೊರ ಬರ್ತಾ ಇದೆ ಆದ್ರಿಂದ ವಾಯು ಮಾಲಿನ್ಯ ಬಹಳ ಆಗ್ದೆ ತಾ ಇದರಿ ಮತ್ತೆ ಹಲವಾರು ಕಾರ್ಖಾನೆ
ಹ್ಮ್
ಕಾರ್ಖಾನೆಗಳು ಇವಾಗೆಲ್ಲಾ ಹೊಸ ಹೊಸ ಕಾರ್ಖಾನೆಗಳು
ಹೌದು ಇದು ವಿದ್ಯುತ್ ಉತ್ಪಾದನೆ ಮಾಡೋ ನ್ಯೂಕ್ಲಿಯರ್ ದು ಎನರ್ಜಿ ಪ್ಲಾಂಟ್ರೀ ವಿದ್ಯತ್ ಘಟಕ ಅದ್ರಿಂದ ಬಾಳ ವಾಯು ಮಾಲಿನ್ಯ ಆಕ್ತ ನೋಡ್ರಿ ಹ್ಮ್ ಅದ್ರಿಂದ ಓಜನ್ ಜತೆಗೆ ಎಲ್ಲ ತೂತ ಆ್ತಿದೆ ಇದೇ ರೀತಿ ಆದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬಿದ್ದು ನಮ್ಮ ಡಿಸೀಜ ರೋಗಗಳೆಲ್ಲಾ ಬರ್ತಾವ್ರಿ ಚರ್ಮಕ್ಕೆ ಉಂಟು ಮಾಡುವ ರೋಗಗಳು ಹ್ಮ್
ಅದ್ರ ನಿಯಂತ್ರಿಸ್ಬೇಕ್ರೀ ಬಾಳಐತೆ ಮತ್ತೆ ಇದು
ಹೌದ್ರಿ ದೋನಿ ಮಾಳಿನ್ಯ ಈಗೆಲ್ಲಾ ಈಗಿನ ಯುವಕರೆಲ್ಲಾ ಸೌಂಡಿಗೆ ಧ್ವನಿಗೆ ಅಡಿಕ್ಟ್ ಆಗಿದ್ದಾರೆ ಯಾಕಂದ್ರೆ ಬೀಜೆಗಳ ಮುಖಾಂತರ ಹಾಡ
ಹ ಕೇಳಿಲ್ಲ ಸರಿದ
ಅಡಿಕ್ಟ್ ಆಗ್ಬಿಟ್ಟಿದ್ದಾರೀ ಹ್ಮ್ ಹಿಂಗಾಗಿ ಇವಾಗ ಏನ್ ಹೇಳಕ್ ಬರಲ್ರಿ ಇವ್ರೇ ಸುಧಾರ್ಕ ಮುಕ್್ರಿ ನಮ್ ದೇಶಾನ
ಹ್ಮ್ ನಮ್ ದೇಶನ ನಾವೇ ಮಾಡ್ಬೇಕು ಇವಾಗ ವಾಹನ ಬಳಕೆ ಕಡಿಮೆ ಮಾಡ್ಬೇಕ್ರೀ ಮತ್ತೆ ಪೆಟ್ರೋಲ್ ಬಳಕೆ ಕಡಿಮೆ ಮಾಡಬೇಕರು ಇಲ್ಲಾಂದ್ರೆ ನಾ್ ಮುಂದಿನ ಪೀಳಿಗೆಗೆ ಪೆಟ್ರೋಲ್ ಆಯ್ತು ಇವಾಗ ಮುಂದಿನ ಸಂಪನ್ಮೂಗಳು ನಾವು ಕಳ್ಸೋಕ್ ಆಗಲ್ರರಿ ಉಳಸಕ್ ಆಗಲ್ರರಿ ನಾವು ಮತ್ತೆ ಮುಂದಿನ
ಹ್ಮ್ ಹ್ಮ್ ಮತ್ತೆ ಮತ್ತೆ ಶರಣ ಅವ್ರೇ ಏನು ಸಮಾಚಾರ ನೀವು
ನಮ್ದು ಏನೋ ಸಮಾಚಾರ ಅ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ನೃತ್ಯ ಮಾಡ್ಬೇಕಂತಿದ್ದೀವಿ ಆದ್ರೆ ಸರಿಯಾದ ತರಬೇತಿ ಇಲ್ಲ ನಮ್ಗೆ ಕಲ್ಸೋರ್ ಇಲ್ಲ ಏನ್ ಮಾಡ್ತಾರೆ
ನೀವು ಬರ ಹಾ ವೇದಿಕೆ ಹತ್ತಿದ್ರರು ಸಾಕತ್ರಿ
ನಮ್ಗೆ ವೇದಿಕೆ ಕರೆಕ್ಟ್ ಅಲ್ರರಿ ಅದು ನಮ್ಮ ವೇದಿಕೆ ನಮ್ಗೆ ಇನ್ನು ಹಚ್ಚಿ ಬಂದಿಲ್ರರಿ ನಾವ್ ವೇದಿಕೆ ಮೇಲೆ ೇಲ್ರಿಲ್ರರಿ ಇದುವರೆಗಾಗಿ ಭಾಷಣ ಆಯ್ತು ಯಾವ್ದೇ ರೀತಿ ಇನ್ನು ನಾವು
ವೇದಿಕೆ ಮೇಲೆ ಹೇಳಿದ್ರೆ ಎಲ್ಲಾ ಜನಸಾಮಾನ್ಯರು ಆಕ್ರೋಶದಿಂದ ಹುರಿತುಂಬಿಸಿ ಕಿರುಚಾಡಿ ಅದ್ಭುತವಾಗಿ ನೃತ್ಯನ್ನ ಮಾಡ್ತಿದ್ರಿ ಅವರು
ಅಕೆ ಮೇಲೆೆಲ್ಲಾ ಹೋಗಲ್ಲ ನಮ್ಮ್ನೆಲ್ಲ ಸಹಾಯ ಮಾಡಿ ಬಿಿಡ್ತಾರ ನಮ್ಮ ನಮಗಿರೋ ಏನ ಸ್ವಲ್ಪ ಅಲ್ಪ ಸ್ವಲ್ಪ
ನಿಮಗ್ ಅಸಹಾಯ ಮಾಡರಿೀ ಭೂಮಿ ಮೇಲೆ ಹುಟ್ಟಿಲ್ಲರಿೀನು
ಏ್ ಹಾಗೆ ಹೆಂಗೇನ್ೀ ಇನ್ ಬರೀ ನೀವ ವರ್ಷ ತಿಳ್ಕೊಂಡ್ರ ಆಗತ್ತೇನ್ರಿೀ ನಾ
ಹೇಳ್ರಿ ಹೇಳ್ರಿ ನನ್ನಂಗೆ ತಿಳ್ಕಾನಾರಲ್ರಿ ಅವರು
ಹ
ಅವರು ಒಳ ಮನಸಿಂದ ನೋಡಿದ್ರೆ ನಿಮ್ ಬಗ್ಗೆ ಗೊತ್ತಿಲ್ರರಿ ನೀವ್ ಎಷ್ಟ್ ಒಳ್ಳೇರ್ ಇದ್ರಿ ಅಂದ ನಿಮ್ ಮುರದು ಮನಸ್ಸು ಗೊತ್ತಿಲ್ರರಿ ಯಾರಿಗೆ ನನ್ ಗೊತ್ತ್ರರಿ
ಯಾರ ಈಗಿಿಂದ
ನೋಡಲ್ೀ ಮೇಲ್ಭಾಗ ಮೇಲ್ಭಾಗವನ್ನು ನೋಡಿ ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಧರಿಸಿರ್
ಇಲ್ರರಿ ನಾವೆಲ್ಲಾ ನಿಮ್ಮ ಒಳ ಮನ್ಸನ್ ನೋಡಿ ಅರ್ಥ ಮಾಡ್ಕಿದವಿ ನಾವು ನಿಮ್ಮ ಬಣ್ಣ ನಿಮ್ಮ ಗಾತ್ರ ನೋಡಿ ನಾ್ ನಿಮ್ಗೆ ಮನ್ಸತ್ತಲ್ರಿ ನಿಮ್ಮ್ ಒಳಗಿನ ಮನಸ್ಸು ಮೃದುವಾದ ಮಗುವಿನಂತ ಮನಸ್ಸ ನೋಡಿ ನಾವು ನಿಮಗೆ ಬಿದ್ದಿದ್ದೀವಿ
ಇಂಥ ಮಾತುಗಳು ನನ್ು ನಿಮ್ಮ ಧ್ವನಿಯಿಂದ ಮತ್ತೆ ಬಿಟ್ರಿ ನಾವವು ಯಾವ ಧ್ವನಿಂದೂ ಕೇಳಲ್ರಿ ಇದೇ ಮೊದಲನೇ ಬಾರಿ ನಾವು ನಿಮ್ಮ ಧ್ನಿಂದ ಕೇಳ್ತದು ಇಂತ ಒಳ್ಳೇ ಮಾತುಗಳನ್ನು ನನ್ನ ಬಗ್ಗೆ ಇಂತ ಒಳ್ಳೆ ಮಾತುಗಳನ್ನು ಹೇಳಿದ್ದು ಅದು ನೀವು ಅಷ್ಟೇ ನೋಡ್ರಿ ಇದುವರೆಗಾಗಿ ಯಾರ
ಯಾರು ಅದೇ ರೀ ನಾನು ಪರಿಸರ ಇದದ್ದೇನೆ ಹೆಂಗ್ ಮಾಡ್ತೀನೋ ಜನಗಳ ಮೇಲೆ ಅಧ್ಯಯನ ಮಾಡ್ತನ್ರಿ
ಹ ಅದೇ ಮಾಡ್ಬೇಕು ಸ್ವಲ್ಪ ಜನಗಳ ಮೇಲನು ಅಧ್ಯಯನ ಮಾಡ್ಬೇಕು ಬರೀ ಪರಿಸರ ಇದನ. ಜೀವನ ಆಗಲ್ರಿ ಜನಗಳ ಅಧ್ಯಯನ ಮಾಡಿದ್ರೆ ಜನಗಳ ವ್ಯಕ್ತಿತ್ವ ತಿಳಿಯೋಕ ಆಗತ್ರಿ ಅವ್ರರು ಹೇಗೆ ನಡವ.
ಜನಗಳ ವ್ಯಕ್ತಿತ್ವ ಅವರ ನಡವಳಿಕೆಯನ್ನು ನಾವು. ಅಳಿಬಾರ್ದ್ರಿ.
ಹ್ಮ್ ಅಳಿಬಾರ್ದ್ರಿ ಒಬ್ಬ ಒಂದೇ ಒಂದು ಕಪ್ಪು ಚಿಕ್ಕೆಯಿಂದ ಮನುಷ್ಯನ ವ. ಕ್ಕತ್ವ ನಳಿ ಬಾರತ್್ರಿ.
ಹೌದ ಅದನ್ಾರೆ.
ಹ ಒಂದ ಯಾವದಾದ್ರು ಒಂದು ಬಿಳಿ ಬಟ್ಟೆ ಮ ಒಂದು ಕಪ್ಪು ಚಿಕ್ಕಿದೆಷ್ಟ ದೊಡ್ಡಳಿ ಬಟ್ಟೆ. ಯಾರ ನೋಡ್ರರಿ ಅದ್ರ ಮೇಲೆ ಬರಿೀ ಒಲ್ಲಿ ಬೀ ಕಪ್ಪು ಚಿಕ್ಕ ಮಾತ್ರ ನೋಡ್ತಾರೀ.
ಹೌದು ನಿಜ ರೀ ಖಂಡಿತವಾಗ್ಲುೂ ನೀವು ಮಾತಾಡ್ತಿರ ನೂರಕ್ಕೆ ನೂರು ಸ.
ಹ್ಮ್ ಒಬ್ಬ ಮನುಷ್ಯನಲ್ಲಿ ಎಂತ ಎಷ್ಟೇ ಒಳ್ಳೆ ಗುಣಗಳಿದ್ರು ನಮ್ಮ ಕೆಟ್ಟುಗಳನ್ನು ಅವು ಹೊರಗೆ ಬಂದಿರ್ತಾವ ಅದ್ರ. ಜನಗಳೆಲ್ಲ ತ ತಿಳಕೊಂಡು ನಾ ಕಪ್ಪು ಚಿಕ್ಕೆ ಮಾತ್ರ ನೋಡ್ತಾರೆೀ ನಮ್ಮಲ್ಲಿರೋ ಒಳ್ಳೆ ಯಾರು.
ಹ್ಮ್ ಹ್ಮ್ ಹೌದ ನಿಜ ಶರಣ ಅವ್ರ. ಈಗ ಹೇಗಂದ್ರೆ ಜನರು ನಾವು ಎಷ್ಟು. ಇಷ್ಟು ಒಳ್ಳೇದ್ ಮಾಡ್ತೀವಂತ ನೋಡಲ್ರರಿ ನಾವು ಅದೇ ಒಂದು ಕಾರಣದಲ್ಲಿ ನಾವು ಒಂದು ಸಂದರ್ಭ. ಏನು ಆಗಲ್ಲ ಅಂದಿರ್ತೇವಲ್ಲ ಅದ್ಷ್ಟೇ ನನ್ಬಿಡ್ಕಂತ. ತೀ ಅದು ಹಳೆದೆಲ್ಲ ಮತ್ ಬಿಡ್ತ್ರೀ ನಾವ ಎಷ್ಟ್ ಅವ್ರಿಗೆ ಸಹಾಯ ಮಾಡಿದ್ದೀವಿ ಎಷ್ಟು ನಾವು. ಅವರು ಬೇಕಾದ್ರೆ ನಿಂತಿದ್ದೀವಿ ಅಂದು.
ಹಾ ನೀವ್ ಹೇಳ್ ನಿಜ ಆಯ್ತತ್ ನೋಡ್ರಿ ನಾವ್ ಎಷ್ಟೇ ಒಳ್ಳೇದ್ ಮಾಡ್ರಿ ಅದ. ನಾ್ ಒಳ್ಳೆ್ ನೆನಪೆ ಒಳ್ಳದ್ ಅವರಲ್ಲಿ ನೆನ್ಪ. ರಲ್ರಿ ನಾವವು ಯಾವ್ದೇ ಕೆಟ್ಟದ್ ಅದ ಒಂದೇ ಮಾತ್ರ ಅವ್ರ ಜೀವನ ಪರ್ಯಂತ ನೆನ್ಪಿರ್ತ ನೋ್ರಿ ನಾ್ ಕೆದ್ ಮಾಡಿದ್ದು. ನಾವ್ ಒಳ್ಳೇದ ಎಷ್ಟೇ ಮಾಡ್ಲಿ ಅವ್ರು ನಾವ್ ಮಾಡಿದಾಗ ಒಳ್ಳೇದ್ ಮಾಡಲ್ಲ ಅಂತ ಹೇಳಲ್ರಿ.
ಹೌದ್ರಿ ಈ ಮನುಷ್ಯ ಅಷ್ಟ. ಅಷ್ಟು ಕ್ರೂರಿದನ್ರಿ ಕೆಟ್ಟ ಭೂಮಿ ಮೇಲಿರುವ ಕೆಟ್ಟ ಪ್ರಾಣಿ ಅಂದ್ರೆ ಅದು ಮನುಷ್ಯ.
ಹೌದ್ರೀ ಮನುಷ್ಯ ಮನುಷ್ಯನಷ್ಟು ವಿಷಯಕ್ಕ ಯಾವ್ದ ಇಲ್ಲ ಅಂತಂದ್ರಿ ಮನುಷ್ಯ. ಕಾಲದ ನಡೆದಾಗ ರೀತ ಒಂದು ಹುಲ್ಲು ಕಡ್ಡಿನ.
ನಾನು ಯಾವ್ದ ಒಂದ್ ಬುಕ್ನಲ್ಲಿ ಓದಿದ್ದೆರಿೀ ಶರಣವ್ರೆ. ಈಗ ಆವು ಮನುಷ್ಯ ಕಡ ಸಹ್ತರನ್ರಿ ಮ. ಅಾಕಂದಾಗ ಹಾವು ಮನ್ಷ್ಯ ಕಡಿದ್ರೆ ಹಾವಸ ಆಾಯ್ತಂತ್ರಿ. ಬಿಟ ಹೌದಿ ಹೌದಿ ಇದು ನಾನು
ಮನುಷ್ಯ ನಡೆದ ನಾನು ಒಂದ ಪುಸ್ತಕದಲ್ಲಿ ಓಿ ಮನುಷ್ಯ ನಡೆದಾಡುವ ಜಾಗದಲ್ಲಿ ಒಂದು ಹುಲ್ಲುಕಟ್ಟಿನ. ಬೆಳಂತ ನೋಡ್ರಿ ಬೇಕಿದ್ರೆ ನೀವು ಒಂದ್ ಸಲ ಪ್ರಯತ್ನ ಪಡ್ರಿ. ಚಪ್ಪಲು ಇಲ್ಲಾರ್ದ. ಒಂದು ಜಾಗದಲ್ಲಿ ನಡೆದಾಡ್ರಿ ನಡೆದಾಡ್ರಿ ನಡ. ದಾಟ್ರಿ ಅದೇ ಜಾಗದಲ್ಲಿ ಒಂದು ಹುಡ್ಿನ ಬಳೆ ಅಲ್ರಿೀ ಮನುಷ್ಯ ಅಷ್ಟು.
ಹೌದ್ರಿ ಹೌದು ಅಷ್ಟು ವಿಷಕಾರಿ ಅದು ಯಾಕೆಂದ. ಅಂದ್ರೆ ಅವ ಮಾಡಿರವ ಪಾಪನೆೆಲ್ಲಾ ಒತ್ಕೊಂಡ್ ತಿರುಗಾಡ್ತಿರ್ತಾನಲ್ೀ. ಆ ಪಾಪದ ಮೇಲೆ ಯಾಕ ನಾವವು ಇರ್ಬೇಕು ಅಂದ ಹುಟ್ಟಲ್ರಿ. ಕೆಡ. ನೋಡಿ ಇಷ್ಟೆಲ್ಲಾ ನೀವು ತಿಳ್ಕೊಂಡಿರೋರು ವಿದ್ಯಾವಂತ್ರು ಬುದ್ಧಿವಂತರು. ನೀವ್ ಯಾಕ್ರಿ ಇಲ್ಲದಿರಾ ನೀವು ರಾಯಚೂರಲ್ಲಿ ಇರ್ಬೇಕಿತ್ರಿ ಶರಣವ್ರ.
ಏನ್ರಿ ರಾಯಚೂರಲ್ಲಿ ನಮ್ಗೆ. ಇದು ಅಭ್ಯಾಸ ಮಾಡಲು ಅವಕಾಶ ಸಿಕ್ಕಿರೋದಿಲ್ಲ ಸಿಕ್ಕ ಸಿಗಲಿಲ್ಲ ರೀ ಅವಕಾಶ ಸಿಗಲಿಲ್ಲ. ಮಾಡ್ತರಿ ಅವಕ ಅವಕಾಶ ಸಿಕ್ಕಿದ್ರೆ ನಾವು ಸದುಪಯೋಗ ಪಳದುಕೊಳ್ತೀವಿ ಆದ್ರೆ ಅವಕಾಶನೇ ಸಿಲಿಲ್ಲ ರೀ ನಮ್ಗೆ.
ಹೌದ ರೀ ಏ ಹೆಂಗಗೆರಿೀ. ಅಲ್ಲ ನಿಮ್ಮಂತ ಪ್ರತಿಭಾವಂತ ವ್ಯಕ್ತಿಗೆ. ನೀವು ಹಿಂಗ್ ಮಾಡಿದ್ರೆ ಈ ಸರ್ಕಾರ. ಇನ್ ಎಂಂತರ್ಗಿರರಿ ಸೀಟ್ ಕೊಡತ್ತೆ ಇದಂಗ ನಾ ಖಂಡಿಸತೇನ್ೀ.
ಹಾ, ಇವಾಗ ಈಗೆಲ್ಲ ಮೊದ್ಲು ಇವಾಗಲ್ಲ ಹಣ ಕೊಟ್ಟು ದುಡ್ಡು ಕೊಟ್ಟು. ಇದ್ದವರೆಲ್ಲಾ ಹಣ ಕೊಟ್ಟು ಮಾಡ್ಕಂತರಿ ನಾವ
ಹ್ಮ್, ಅಂದ್ರೆಈಗ ಈಗಿನ ಕಾಲದಲ್ಲಿ ಒಳ್ಳೆ ಒಳ್ಳೆ ತನಕ್ಕೆ, ಒಳ್ಳೆ ವ್ಯಕ್ತಿತ್ವಕ್ಕೆ, ಒಳ್ಳೆ ಕಲೆಗೆ ಬೆಲೆಯ ಇಲ್ಲ. ಜನ ಈ ಸರ್ಕಾರ, ಈ ಸಮಾಜ- ಜಾ ನಿಮ್ ಅಂತರನೆಲ್ಲ ತುಳ್ಕೊಂತಾನೇ ಬಂದಿದ್ರಿ ಅದಕೇನೆ ಐಟ್ ಕಮ್ಮಿ ಇದೆ ರಿ. ನಾಐಟ್ ಯ್ಯಾಕ್ ಕಮ್ಮಿ ಇದೆ ಅಂತ ನನ್ಗ್ಗೇಗ್ ಗೊತ್ತಾಯ್ತರಿ ನಿಮ್ದು. ತುಳ್ದ್ ಬಿಟ್ಟಿದ್ರಿ ಬಾಳ ತುಳ್ದ್ ಬಿಟ್ಟಿದ್ರಿ ನಿಮ್ ಸಮಾಜ. ಹ್ಮ್, ಬಾಳ ತುಳಬಿಟ್ಟಿದ್ರಿ.
ಹಾ, ತಿಳ್ದ್ಬಿಟ್ಟದ್ರಿ ಏನ್ ಮಾಡ್ತರಿ.
ನಿಮ್ಮ ನಿಮ್ಮಂತ ಮಲೆಗಳೆಲ್ಲ ಹೊರಗ್ ಬರ್ಬೇಕ್ರಿ.
ಏನಿಲ್ರರಿ ಯಾಕ ಈಗಿನ್ ಜನ ಎಲ್ಲಾ ಕಲೆ ನೋಡಲ್ರರಿ ಹಣ ನೋಡ್
ಹಣಕ್ಕೆ ಬೆನೆ ಇಲ್ರಿ ಈಗ ನೀವು ಸತ್ತಾಗೇನ್ ಹಣ ಹೌತ್ತಕ
ಇಲ್ಲಿ, ಇಲ್ಲಿ ಕೇಳಲ್ರಿ ನಾವ್ ಸತ್ತಾಗ ಹಣ ಹೊತ್ಕೊಂಡ್ ಹೋಗಲ್ರಿ, ಆದ್ರೆ ನಾವು ಬದುಕಿದಾಗ ಮಾತ್ರ ಹಣ ಬೇಕ ಬೇಕ, ಬೇಕ್ರಿ ನಾವು ಹುಟ್ಟದ್ರಿಂದ ಸಾಯಿವರೆಗೂ ಹಣ, ಹಣ, ಹಣ.
ಹಣ ಹಣ ಇದ್ರೆ ಅಣ್ಣಾರ ಹಣನೇ ಎಲ್ಲಾ ಬಾರ
ಹ್ಮ್, ನಾವು ಈ ವಿಷಯದ ಬಗ್ಗೆ ಮುಂದಿನ ಕಾರ್ಯದಲ್ಲಿ ಮಾತಾಡನ್ರಿಧನ್ಯವಾದಗಳು.
ಯಾಕ್ರೆ ಸಮಯ ಇನ್ನೂಇದೆ ರೀ ಅದು ಆಕಸ್ಮಿಕವಾಗಿ ಅದ ಅದಾಟ್ಲೆ ಅದ ಕಟ್ಟಾಗತ್ರಿ.
ಹ್ಮ್, ಅದೇ ಈ ವಿಷಯದ ಬಗ್ಗೆ ನಾವು ಮುಂದಿನ ಚರ್ಚೆಯಲ್ಲಿ ಮಾತ
ಹ್ಮ್, ಮತ್ತೆ ಏನ್ ಮಾತಾಡ್ತಿರಿ ಈ ಸಮಯದಲ್ಲಿ ನಿಮ್ಮ ಅನಿಸಿಕೆ.
ಈ ಸಮಯದಲ್ಲಿ ನಮ್ಮ್ ಅನಸಿಕೆ ಏನಲ್ರಿ ಮೈಯೆಲ್ಲಾ ದಣದಿದೆ ಸ್ವಲ್ಪ ನೃತ್ಯ ಮಾಡಿ.
ಹ್ಮ್, ನೀವು ಬಾಡಿನ ಒಂದ್ ಸ್ವಲ್ಪ ಅಲುಗಾಡಿಸಿ ಮಲ್ಕೋಬೇಕ್ರಿ ಹಂಗಂದ್ರೆ ರಿಲ್ಯಾಕ್ಸ್ ತಗತ್ ರರಿ
ಹಾ, ಹೌದ್ರಿ ನಮ್ಮ ದೇಹ. ನ ಸ್ವಲ್ಪ ಅಳಗಾಡ್ಸಿ ಮಾಡ್ಕೋಬೇಕು ನೀವನ್ ಹೇಳುದು ನಿಜ ಹಳಗತ ಅದ ಮಲ್ಕೊಂಡ್ ಸ್ವಲ್ಪ ಅಲಗಡಿಸಿ ಮಲ್
ಹಾ, ಬೆಡ್ ಮೇಲೆಲ್ಲಾ ನೋಡ್ರಿ ಹುಷಾರಿ ಮಲ್ಕೊಳಮುಂದೆ ಹಾಸಿಗೆ ಏನು ಕ್ಲೀನ್ ಆಗಿ ಹಾಸಿ ಅದ್ರ ಎಲ್ಲಾ ಕೊಡವಿ ದೂಳ ದುಮ್ಮನ್ನ ಎಲ್ಲ